ಕೆಲವು
ಏನ್ ೇಳ್ತಿ ಗೆಳನ್್ ನೆನಪಾ ಕಾಲ್ ಮಾಡಕ್ ಬಿಟ್ಟಿದ್ಯಲ್ಲ ಏನ್ ಸಮಾಚಾರ
ಏನಿಲ್ಲ ಹಂಗೆ ನೆನ್ಪಾಯ್ತು ನಾನು ಅವಗೆ ಕಾಲ್ ಮಾಡಿದ್ರತ ಅಂತೇಳಿ ಮಾಡ್ದೆ ನಾನು ಖಾಲಿನೇ ಇದ್ದೆ ನೆನ್ಪಾದ್ರ ಹ್ಮ ಸಿಕ್ಕಿದಿಲ್ವಲ್ಲ ಬಾಳ ದಿನ ಆಯ್ತು ಹೆಂಗಿದ್ದಾರೆ ಎಲ್ರು ಅಂತ ಕೇಳನಾನ್
ಹಾ ಎ ಅವರು ಚೆನ್ನಾಗ ಅವ್ರಿ ಈಗ ನಮ್ಗೆಳಿಯ ಅಂದ್ರು ನಾವೆಲ್ಲಾ ಕ್ರಿಕೆಟ್ ಆಳಕ್ ಹೋಗಿದಿಲ್ಲ ಕ್ರೀಡಾ ಅಂಗಣ ಇತ್ತಲ್ಲ ಒಂದು ಹ ಹನು ನಮ ಗೆಳೆಯ ಕರುದ್ನಾ ನಮ್ ಊರ್ ಪಕ್ತವ್ನು ಹೋಗಿದ್ದೆ ಏ ಹ ಹಂಗೆ ಅಂತ ಅದು ನಾವೆಲ್ಲ ಬಲ್ಯದಲ್ಲೆಲ್ಲಾ ಆಟಾ ಆಡ್ತಿದ್ರು ನೋಡು ಅದೆಲ್ಲ ಹೇಳ್ತಿದೆ ಎಷ್ಟ್ ಚೆನ್ನಾಗಿ ತಪ್ಪ ಜೀವನ ಅದ
ಹ್ಮ್ ಚೆನ್ನಾಗಿತ್ತಲ್ಲ ಅವಾಗೆಲ್ಲಾ ಇವಾಗೆಲ್ಲ ಲ್ಲ ದೊಡ್ ದೊಡ್ಡವರ ಆಗ್ಬಿಟ್ಟಿವಿ ಏನು ಆಟ ಆಡಂಗಿಲ್ಲ ಇಲ್ಲ ಏನ ಇಲ್ಲ
ನ ಏನ್ ಆಟ ಆಡ್ಬೋುದು ಬಟ್ ಸಮಯನೇ ಇಲ್ವಲ್ಲ ಬಿಸಿನೇ ಆಗ್ಬಿಟ್ಟಿರ್ತಿೀವಿ ನಮ್ ನಮ್ ಜೀವನದಲ್ಲಿ ಓದದು ಬರಯೋದು ಮನೆಗೆ ಕೆಲ್ಸ ಜವಾಬ್ದಾರಿಗಳಗಳುೆಲ್ಲಾ ಬಂದ್ಬಿಡ್ತಂದ್ರೆ ಹ ಏನು ಮಾಡಕ್ಕ ಆಗಲ್ಲ
ನೀವೇನ್ ಬಿಡಪ್ಪ ಗಂಡ ಮಕ್ಳು ಹೋಗ್ಬಿಟ್ಟು ಎಲ್ಲಾದ್ೂ ಕ್ರಿಕೆಟ್ ಆದ್ರೂ ಆಡ್ಕೊ್ ಬರ್ತೀರಾ ಕಬಡ್ಡಿ ಆದ್ರೂ ಆಡ್ಕೊ್ಂಬರ್ತೀರಾ
ಅದಕ್ಕೇನ್ ಬಾ ಆಡುದ್ರಐತ್ ಬಾ ಈಗ ಆಡುದ್ರೈಐ್ ಬಾ ಎಲ್ಲ ಈಗ ನಮ್ಮ್ನ ಕಳಿಸ್ತಾರೆ ಈಗ ಅರಗ್ ಬಂದ್ರ ಅಂತ
ಹಾ ಕಳಸ್ತಾರೆ ಆದ್ರೆ ಜನ ಇರ್ತಾರಲ್ಲ
ಹಓ ಜನ ಒಂದೊಂದ ಅಂತರ್ ಬಿುಡು ಹ್ಮ್ ಹ್ಮ ಬಿುಡು ಬಿುಡು ಬಟ್ ಆದ್ರೂ ನಮ ಬೌಂಡಿಂಗ್ ಎಲ್ಲ ಎಷ್ಟು ಚೆನ್ನಾಗಿತ್ತಲ್ಲ ಅದು
ಹ್ಮ್ ಸಣ್ಣವ್ರ ಇದ್ದಾಗೆ ಎಷ್ಟ್ ಚೆನ್ನಾಗಿತ್ತು ಚಲ್ಲ ಚೆನ್ನಾಗ್ ಆಟ ಆಡ್ಕೊಂಡಿರ್ತ ಹತಿದ್ವಿ ಇವಾಗ ಏನು ಇಲ್ಲ ನೆನ್ಪಾದಾಗ ಫೋನಲ್ಲಿ ಮಾತ್ರ ತಡದ ಸುನ್ನಿರ
ಅಷ್ಟೇ ಅಷ್ಟೇ ಪಫಸ್ಟ್ ಮೊದ್ಲು ನಿನ್ ನೆನಪ ಆಯ್ತಾ ತೆಂಗಿನ ಮರುದ್ ಕೆಳಗಡೆ ತೆಂಗಿನ ಗರಿ ಹಿಂದೆ ಕುೂತ್ಕೊಂಡಿ ಮುಂದೆ ಎಲ್ಲಾ ಎಳ್ಕೊಂಡ್ ಹೋಗ್ತಿದ್ದೋ ಬಸ್ಸು ಆಗ ಅದೇ ಬಸ್ಸು ನಮ್ಗೆ ತೆಂಗಿನ ಮರಿ ಮೇಲೆ ಕುತ್ಕೊಂಡ್ ಎಳಕೋದ್ರೆ ಅದ ಬಸ್ ನಮ್ಗ
ಹ್ಮ್ ಕಟಾ ಬೆೇಲೆ ಎಲ್ಲಾ ಆಡ್ತಿದ್ವಿ ನೀನಂತೂ ಹುಡುಗಾ ತರಾನೇ ಇರ್ತಿರ್ಲಿಲ್ಲ ಕುಂಟ ಬಿಲೆ ಎಲ್ಲಾ ಆಡ್ತಿದ್ದೆ ಚೆನ್ನಾಗಿದ್ದೆ ನೀನ್ ಒಂತರ ಅವಾಗ
ಹ ಇಲ್ಲ ನನ್ಗ ಹಂಗೆಲ್ಲಿ ಎಲ್ರ ಜೊತೆನೂ ಬೇರ್ಬೇಕು ಹುಡ್ಗ ಆದ್ರೇನ್ ಹುಡ್ಗಿ ಆದ್ರೇನ ಈಗ ನಾನನ್ ಹುಡ್ಗ ಅನ್ಬಿಟ್ಟು ಹಂಗೆ ಇರಕ್ ಆಗುತ್ತೇನ
ಇಲ್ಲ ಬಿಡು ನಾವು ಎಲ್ಲಾ ಗೋಲಿ ಎಲ್ಲಾ ಆಡದ್ ಕಲ್ಸ ಬಿಿಟ್ಟಿದ್ಯಲ್ಲ ನಮ್ಗೂ
ಗೋಲಿ ಆಡೋದ ಕಲಸಿದ್ದೆ ಮತ್ತೆ ಕ್ರಿಕೆಟ್ ಆಡಕ ಕರ್ಕ ಹಯ್ತಿದ್ದೆ ಇದು ನಿನ್ನ ನೆನಪ ಆಯ್ತ ಸೆಕಂದ ಮೇಲೆ ಹಿಂದೆ ನೀನ್ ಕುೂತ್ಕೊಳ್ಳೋದು ನನ್ ತೊಳಿಯೋದು ಏನೋ ಒಂಥರ ಖುಷಿ ಎಲ್ಲ ನಿನ್ಸ್ಕೊಂಡ್ರೆ ಮತ್ತೆ ನಿಂ್ ಇನ್ನೊಂದ್ ಏನಪಾಯತ ಕಲ್ಲು ಕು ಊಟಿ ಕುಟಿ ಆಡ್ದಾಗ ನೀನು ಔಟ್ ಆಗಿದ್ದೆ ಹ ಒಂದ್ ಕಿಲೋಮೀಟ್ರ ದೂರದಾಗ ಕರ್ಕೋದಕ್ ಆಗ ನೀನ್ ಔಟ ಆಗಿದೆ ಅಲ್ಲಿಂದ ಕುಂಡ್ಕ ಕರ್ಕೊ ಬಂದಿದ್ವಲ್ಲ ನಮ್ಮಮ್ಮ ಅಂತಾದ್ರು ಪ ಅವ್ ಹುಗಿನ ಯಾಕ ಹಂಗ್ ಮಾಡ್ತಿರೋ ನೀವ್ ಹುಡ್ಗೂರು ಸೇರ್ಕೊಂಡ ಹ ಪಾಪಾ ಚಿಕ್ಕ ಹುಡ್ಗಿ ಐತೆ ಹುಡ್ಗಿ ಅಲ್ಲಿಂದ ಕಣ್ಕ ಕರ್ಕೊ ಬಂದಿದರ ಅಂತ ಎಷ್ಟ ನನ್ ಯತ್ ನೋಡು
ಹ್ಮ ನಿಮ್ಮಮ್ಮ ಅಂತೂ ಬಾಳ ಜೀವ್ ಮಾಡ್ತಿದ್ರು ನಮ್ಗಂತ ತ
ಈಗೂ ಕೇಳ್ತರ್ತಾರ ನಿನ್ ಗೆಲ್ತಿ ಎಲ್ಲಪ್ಪಾ ನಿಮ್ದ ಚಿಕ್ಕ ವಯಸ್ಸಿನ ಗೆಲ್ತಿ ಆಟಾಡಕ್ ಬರ್ತಿದ್ರಲ್ಲಾ ಮಾತಾಡೋಲ್ಲ ಏನ್್ರಪ್ಪಾ ಅಂದರು
ಹ್ಮ
ಇಲ್ಲ ಅಮ್ಮ ಹಂಗೇನಿಲ್ಲಮ್ಮ ಬಿಸಿ ಇರ್ತಾಳ ಅವ್ಳು ಈಗ ನಾನ ಏನು ಮಾಡಕ್ಕ ಹಲ್ಲ ಸಲ ಓದದಿರುತ್ತ ಬರಿಯತಿರುತ್ತಾ ಹಂಗ ಯಾಕ ನನ್ಗೂ ಬೇರ ಕೆಲ್ಸ ನಮ್ದು ಇದೆಲ್ಲಾ ಗದ್ದೆ ಕೆಲ್ಸ ಎಲ್ಲಾ ಭಾರಿ ಇರುತ್ತ ಮತ್ತಲ್ಲಾ ಕಬ್ಬ ಬೆಳಿತೀವೆಲ್ಲ ಹಂಗಾಗಿ ಬಾರಿ ಕೆಲ್ಸ ಇರುತ್ತಾ ಹ ಬಾರ ಕೆಲ್ಸ ಇರುತ್ತಾ ಅವೆಲ್ಲಾ ಆಗದೆೇ ಇಲ್ಲ ನಾನು ಮಾಡಕ ನೀನು ಚೆನ್ನ ನಾನ್ ಅಂದ್ಕೊಂಡೆ ಕೊಡಮ್ಮ ಅ್ಕೊಂಡೆ ನಾನು ಇಲ್ಲಿ ಹೊರ್ಗಡೆ ಬಂದಿದ್ದ ನಾ ಹೇಳುದ್ನಲ್ಲ ಗೆಳರಿನ ಜೊತೆಿಗೆ ಏಟು ಆಡ್ಬಿಟ್ಟು ಹೋಗ ಹೋಗಿದ್ದೆ ಬಂದೆ ಅಂತ ಬಂದಿದ್ದೆ ಅವರುೂಪಾಯಿತಿದ್ರು ಮಾಡ ಕೆಲ್ಸ ಬಿಟ್ಟು ಹೋಗ್ತಿ ಎಲ್ಲೋ ನೀನು ಯಾವ್ಲು ಯಾಕು ಹಿಂಗ ಮಾಡತತಿ ಎಲ್ಲಾ ನೋಡ್ಕಲ್ಿಯೋ ಹಂಗ ಹಿಂಗ ಅಂತಿದ್ರ ಎಲ್ಲಾ ಹ ಬತಿಿ ಬತ್ ಎಲ್ಲಾ ಉದ್ದ ಉದ್ಯೋಗ ಮಾಡ್ತಾರ ನೀಂಗ ನ ಓದ್ತಾ ಇದ್ದಿ ಹಂಗ ಹಿಂಗಂದ್ರು
ಹಾ ನಿಂದ ಹುಡು ಮುಗಿತಲ್ಲಾ ಇನ್ನೇನು ಹೋಗ್ತಯ ಕೆಲ್ಸಕ್ಕೆಲ್ಲ
ಬ ಹೋಗ್ಬೇಕಲ್ಲ ಮತ್ತೆ ಇನ್ನೊಂದ್ ನೆನಪ ಆಯ್ತಾ ಹಾಗ ಹೇಳ್ತನಿನ್ಗ ನಾವು ಬಾಳದಲ್ಲಿ ಕಂಠದಲ್ಲಿ ತೆಂಗಿನಕಾಯು ಕಂಠದಲ್ಲಿ ಬೆಂಕಿ ಹಚ್ಚಿ ಟೊಮೊಟೊ ಪಲಾವ್ ಮಾಡಿದು ನೆನಪಾಯಯ್ತಾ
ಹಓ ನೆನ್ಪೈತೆ ನೆನ್ಪೈತೆ ಅವನೆೆಲ್ಲ ಮರಯಕ್ ಆಾಗತ್ತಾ
ನೀೇ ಮಾಡಿದ್ದಲ್ಲ ಅದು ಹಂಗೆ ಹಂಗಿತ್ತಲ್ಲಾ
ಚೆನ್ನಾಗಿತ್ತಲ್ಲಾ ಅವತ್ತು
ಹ್ಮ್ ಅದು ಅಕ್ಕಕ್ಕ ಇದ್ರು ಬಹಳ ರುಚಿ ಇತ್ತು ಒಲಸಿ ನಾವೇ ಕಂಠದಲ್ಲಿ ಮಾಡೋದು
ಹಾ
ಚೆನ್ನಾಗಿತ್ತ ಆದ್ರು ನನ್ಗ ಅದೆಲ್ಲ ನಿನ್ಸ್ಕೊಂಡ್ರೆ ಬ ಈಗ ಅಂತ ಗೆಳ್ತಿರ್ ಸಿಗಲ್ಲ ಬಿಡು ಈಗ ನಮ್ದು ಕಾಲೇಜಲ್ಲ ಎಲ್ಲಾ ಗೆಳ್ತಿರೋರೆಲ್ಲಾ ಏನಪ್ಪ ಮಾ ತ್ತಡ್ರಪ್ಪ ಹುಡ್ಗಿರೆಲ್ಲಾ ನಾವನ್ ಹ್ಮ ಮಾತಾಡ್ ಮತ್ತ ನೀ ಏನು ಹಂಗೆ ಫ್ರೆಂಡ್ಸ್ ಸುಮ್ಮ್ನೆ ಒಂದೇ ಕಾಲೇಜ್ ಎಲ್ಲ ಮತ್ತೆ ಮಾತಾಡಸ್ತೀವಿ
ಹಾ
ಹ ಗಿನ್ನೇನು ಮಾತಾಡಲ್ಲ ಅಷ್ಟೊಂದು ಒಬ್ಳು ಪರಿಚಯ ಆಗೋಳ ಅವಳು ಸ್ವಲ್ಪ ಕ್ಲೋಸ್ ಅವಳು ಮಾತಾಡ್ತಾಳ ನಾನು ಹೇಳ್ತಾರ್ತೀನಿ ಸೇಮ್ ನಿನ್ಂತರ ನಮ್ಗೆಳ್ತಿದ ಇದು ಬಲ್ದಲ್ಲಿ ನಮ್ ಊರ್ಪಕ್ಕ ಬರ್ತಿದ್ದು ಆಟ ಆಡಕ್ ಬರ್ತ ಮತ್ತೆ ಅವ್ರ ಊರಲ್ಲಿನಬ್ ಇದ್ದಂಗ ನಾವ್ ಹೋಗ್ತಿದ್ದೋ ಹ ನಮ್ಮ ಅವ್ರಲ್ಲ ಹಬ್ಬ ಇದಿದ್ದಾಗ ಅವ್ಳ ಬರ್ತಿದ್ಲು ನಂಗೆ ಹಿಂಗಂತ ಹೇಳ್ತಿತ್ತು ಮತ್ತಿನೊಳಗ್ಗೆೇಳ್ತಿದ್ದೆ ಅವ್ರ ಊರಲ್ಲಿ ದೇವಿ ಹಬ್ಬ ಮಾಡರ್ತ್ರು ನಮ್ಗೆೇಳ್ತಿಯಾರ ಊರಲ್ಲಿ ಅದು ಬಾಳೆ ಹ ಅವ್ಳಿಗೆ ವಿವಾರಣೆ ಮಾಡ್ತಿದ್ದೆ ಹಿಂಗ ಹಿಂಗ ಮಾಡ್ ತ್ರು ಅದೇ ಜಾಲ ಜಾತ್ರೆಯಲ್ಲಿ ಇದ ಜೋಕಾಲಿ ಜಾರಾಬಂಡಿ ಮತ್ತೆ ಇದು ಡೈನಸರ್ಸ್ ತರ ಜೋಕಾಲಿ ಉದ್ದಕ ಇತ್ತಲ್ಲ ಹಿಂಗ ತಿರ್ಗ ಇದು ಬ್ರೇಕ್ ಡಾನ್ಸ್ ಎಲ್ಲ ಅದೆಲ್ಲ ಹ್ಮಞ ಅವೆಲ್ಲಾ ಬಾಳ ಚೆನ್ನಾಗಿರುತ್ತಿದ್ದ ಮತ್ತೆ ಈ ಹಣ್ಣುಂದ ಎಲ್ಲ ಮಾಡ್ತಿದ್ರು ಹಣ್ಣುನ್ ಜ್ಯೂಸ್ ಇರ್ತಿತ್ತು ಕಬ್ನಲ್ ಇರ್ತಿತ್ತು ಎಲ್ಲಾ ಇರ್ತಿತ್ತಲ್ಲಾ ಹೇಳ್ತಿದ್ದೆ ಇಷ್ಟೊ ಒಂದು ಸೀತ ಸೀತರ ತಿಂಡಿಗಳು ಬಾದುಸ ಏನೇನೋ ಸುಂಟ್ ಕಲ್ಲು ಅಂತ ಏನೋ ಅಂತಾರಲ್ಲಾ ಸಕ್ಕರೆ ಹೆಚ್ಚು ಎಲ್ಲ ಇರ್ತಿತ್ತುು ಬ
ಆಗಾ
ಹ್ಮ್ ಬಾಳ ಇರ್ತಿತ್ತು ಮತ್ತೆ ಪ್ರತಿ ಸ ಹೇಳ್ತಿದ್ದೆ ಅವಳಗೆ ಪ್ರತಿ ಸಲ ಅವ್್ರ ಊರ್ ಜಾತ್ರರೆೆಯಲ್ಲಿ ನಮ್ಗೆಲ್ತಿದ್ ನನ್ಗ ಅವ್ಳ ಕೈ ದಾರ ತಂಗ್ ಕೊಡ್ತಿದ್ಲು ಅನ್ನೊಂದು ಚೆನ್ನಾಗಿರ್ತಿತ್ತು ತ ಹಿಂಗಂತಿದ್ದೆ ಅಷ್ಟೊ ಒಂದು ಕ್ಲೋಸ್ ಳಾ ಹಂಗ ಹಿಂಗಂದ ಅತಿದಲ ಅವ್ಳು ಹ್ಮ ಪಚೆಯ ನಾವವು ಜಾಸ್ತಿ ಈೀಗೆ ಎಲ್ಲೋ ಮಾತಾಡೋದು ಗೊತ್ತಿರೋದು ಪಾಪ ಜಾಸ್ತಿ ಓ್ತಾಳು ಸ್ವಲ್ಪ ಹೊರ್ ಕಿರುತೊಳಗಂತ ಅಂತ ನ ನಮಗೆ ಹೌದಾ ನಿ ಕ್ಸಲ್ಲಿ ಏನಾರ ಜಾತ್ರೆ ಹೋದೆ ಅವ್ರರುರು ಕಡೆ ನನ ಕಕೊಂಡ ಹೋಗುವಂತಿದ್ಲು ಹೇಳ್ತನ್ ತಗೋ ಅವಳಿಗೂ ಪರಿಚಯ ಮಾಡ್ ನಿಮ ಇಬ್ರುನು ಒಂದ ಸ್ವಲ್ ಕರ್ಕೊಂಡ್ೋಗ್ತನಿ ಜೆ ಮಾಡ್ತೀನಿ ಅಂತ ನಾನ ಅಂದೇ
ಹ್ಮ ಕರ್ಕೊಂಡ್ ಬಾ ಮುಂದಿನ ತಿಂಗಗಳ ನಮ್ಮ್ೂಊರಲ್ಲೂ ಜಾತ್ರೆ ಐತೆ
ಹೌದಾನ್ ತಿನ್ ತಗೊಳ್ದ ಅಂತರ್ತಿನಿ ಹಾಗಾಗಿ ಹೇಳ್ತರ್ಿ ಹೆಸರು ಅಪ್ಪ ಏನಪ್ಪಾ ಯಾವ್ ನಿಮ್ಗೆಳ್ತಿದ ಹೇತಯಾ ನಮ್ ಮರ್ತೆ ಬಿಡ್ತಿಯಾ ಹಂಗ ಹಿಂಗ ಅಂತಾಳ ಹಂಗೇನಿಲ್ಲ ಹಂಗ ನನಗ ಅವಗಳುು ಬೆಸ್ಟ್ ಫ್ರೆಂಡ್ ಏನೇ ಆದ್ರೂ ಸ್ವಲ್ಪ ಕಷ್ಟ ಇದ್ರು ಏನಾರು ಹೇಳಿದ್ರು ಸ್ವಲ್ಪ ಸಜೆಷನ್ ಕೊಡ್ತಾಳಾ ಹಿಂಗ ಮಾಡ ಹಂಗಂಗ ಮಾಡ ಬಂತ ಪರಿಹಾರ ಹೇಳ್ ಲಾ ಅಂತೇಳ್ ತಿರ್ ಸಿಿಗಲ್ಲ ಹಂಗಿಂಗ ಅಂತನ್ ನಾನನ್ೊಳಗ
ಹಾ
ಹ್ಮ ಏನಪ್ಪಾ ಇಷ್ಟ ಒಂದ್ ಹಂಗ ಹಿಂಗ ಅಂತ ರೇಕ್ಸ್ತಾಳ ಹೇಗ್ಸದೇನಿಲ್ಲ ಲ್ಲ ತಿರ್ಪಡಿಬೇಕೇಕಂದಂತ ನಾವು ಪುಣ್ಯ ಮಾಡಿರ್ತಿವಿ ಜೀವನದಲ್ಲಿ ಹ ಬ ಚಂದ ಇರುತ್ತೆ ಆಯ್ತು ಬಿಡವ ನಾ ಅವಳ ಅವಳ್ನು ಕರ್ದೆೆ ನಮ್ ಮೂರ್ ಜಾತ್ರೆಗ ನಾನು
ಹ್ಮ ಯಾವಾಗಿ ಇರೋದ್ ನಿಮ್ ಮೂರ್ ಜಾತ್ರೆ
ಕೈತೆ ಜತ್ರ
ಹೌದಾ ಮತ್ ನನ್ಗ್ ಒಂದ್ ಮಾತು ಕರಿೀತಿಲ್ವಲ್ಲಾ ನಿನ್ ಜಾತ್ರೆಗೆ
ನಾನೆ ಕರರೆ ಮಾಡ ನಾನ್ಂತ ನಿಮ್ಮ ಅಣ್ಣನ್ ಕಾಲ್ ಮಾಡಿದ್ದೇನೆ ನಾನು ನಿ್ದ ಏನೋ ಸ್ವಲ್ಪ ನಿ್ದು ಇನ್ಕಮಿಂಗ್ ಏನೋ ಕರೆ ಕಟ್ಟಾಗೈತಂತ ಅಂತ ಬಂತು
ಹಾ ಅದೇ ಕರೆನ್ಸಿ ಇರ್ಲಿಲ್ಲ
ಅದೇ ಅದೇ ಕರೆ ಮಾಡ್ದ ಹೇಳ್ದೆ ಇಲ್ಲಪ್ಪ ಹೊರ್ಗಡೆ ಇದ್ದು ಕೆಲ್ಸ್ದಲ್ ನಾನು ಮನೆ ಕಡೆ ಹದ ತಾಲ್ ಮಾಡ ಇರ್ತಿ ಅಂದ್ರೆ ಎೋ ಮೆ ಬಿ ಕಲ್ಸಲ್ಲಿ ಮರ್ತಿ ಇರ್ಬೇಕ ಅನ್ಕೋತೀನಿ
ಹ್ಮ್ ಏನು ಹೇಳ ಇಲ್ಲ ಅಣ್ಣ ನನ್ಗೆ ಅದಕ್ಕೆ ಅಂದೆ
ಅೇ ಏನೋ ಕೆಲ್ಸ ಇರೋದ್ ಬಿುಡು ಅದಿಕ್ಕೆ ನಾನೇ ಮಾಡಣ ಅನ್ಕತದೆ ನೀನೇ ಕರೆ ಮಾಡ್ದ ಯಂತ ಕಂಡೆ ಜಾತ್ರೆಗ ನೋಡಿ ಇಊರು ನೀಗೆ ತಾನೇ ಎನ್ ಮಾಡ್ಕತದೇ ಮಾಡುದ್ಲಲ್ಲ ಅನ್ಕೊಂಡೆ ಅದೇ ಬಂದ್ಬುಡಿ ಲ್ ಜಾತ್ರೆ ಚೆನ್ನಾಗಿರುತ್ತೆ
ಹ್ಮ ಚೆನ್ನಾಗ್ ಅಲಂಕಾರ ಎಲ್ಲಾ ಮಾಡ್ತಾರಲ್ಲಾ ನಿಮ್ಮ್ೂರ್ ಸೈಡು
ಚೆನ್ನಾಗ್ ಮಾಡ್ತಾರಪ್ಪಾ ನಿಮ್ ತರ ಅಷ್ಟೊಂದ ಇ್ ಮಾಡ ನಮ್ದು ಬಾರಿ ಮಸ್ತಿ ಇರುತ್ತೆ
ಹ್ಮ್ ಬಾಡ ಊಟ ಎಲ್ಲಾ ಮಾಡಿಸತಾರೆ ಸಿಹಿ ತಿಂಡಿ ಎಲ್ಲಾ ಚೆನ್ನಾಗ್ ಮಾಡ್ತಾರೆ
ಹ್ಮ ಬಾಳ್ ಚಂದ ಇರುತ್ತಪ್ಪಾ ಆದ್ರರು
ನಿಮ್ಮ ಅಮ್ಮನೂ ಅಷ್ಟೆ ಚೆನ್ನಾಗ್ ಮಾಡ್ತಾರೆ ಚಿಕನ್ ಎಲ್ಲಾ ಮತ್ತೆ ಸಿಹ ತಿಂಡಿನೂ ಚೆನ್ನಾಗ್ ಮಾಡ್ತಾರೆ
ಎಲ್ಲ ಚೆನ್ನಾಗ್ ಮಾಡ್ತಾರ ನೀನ್ ಅಂತಿದ್ದಿಲ್ಲಾ ರವೆ ಉಂಡಿ ಹೆಂಗ ಮಾಡೋದಂತ ತಿಂತೆಲ್ಲಾ ನೀನು ನಿಮ ಅಣ್ಣಂದ ಯಾರ ಏನ ಬಂದೋ್ರ ಅಂತ ಮಾಡ್ಕಡು ಚೆನ್ನಾಗಿರುತ್ತೆ ಅಂತ ಅ ನಿಮ್ಮಣ್ಣ ಒಂದವರಪ್ಪ ಸಂಬಂಧಿ ಇರು ಬಂದವ್ರ ಮನೆಗ್ ಏನಾರರು ಸಿಹ ತಿಂಡಿ ಮಾಡ್ಬೇಕ ಅಂತ ನಾನ್ ತಂಗಿಗ್ ಹೇಳ್ತೀನಿ
ಹ್ಮ ನನ್ಗೇನು ಗೊತ್ತಿರ್ಲಿಲ್ವಲ್ಲಾ
ಅವನೆಯಂದ ನೀ ಅವ್ಳೇನೋ ನಿನ್ ಮನೆಗ್ ಬಂದಿದ್ರು ಅಂತಲ್ಲಪ್ಪಾ ಆ ನಿಮ್ಮಮ್ಮ ಏನೋ ಮಾಡಿದ್ರು ಅಂತಲ್ಲ
ಹಾ
ಒಂದು ಅಂದ ಅದಿಕ್ ನಾನ ಅಂದ್ರೆ ಹ್ಮ್ ಅದೇ ರವಿ್ಿ ಕೇಳ್ತಿ್ಲ ಅದೇ ಮೆ ಕಲ್ವ ಎರ ತಿನ್ನಣ ಮಾಡ್ದಾಗ ಒೇನ ಇನ್ಕಮ್ ಹಂಗಿಲ್ಲ ಅಂದೆ ಸರಿಯಪ್ಪಾ ಹೇಳಪ್ಪಾ ಅಂತಂದ ಅದ್ ರವೆ ಉಂಡಿ ಏನಿಲ್ಲ ಮಾಮಲಿ ತುಪ್ಪದಲ್ಲಿ ರವೆ ಉುರ್ಕೊಳ್ಳೋದು ಚೆನ್ನಾಗೆ ಮತ್ತೆ ಸ್ವಲ್ಪ ತುಪ್ಪ ಹಾಕಂಡಿ ಸ್ವಲ್ಪ ಡ್ರೈ ಸಪ್ರೇಟ ಡ್ರೈ ಫ್ರೂಟ್ಸ್ ಅವೆಲ್ಲ ಹುರ್ಕೊಳ್ಳೋದು ರವೆ ಉಡ್ದಾದ್ಮೇಲೆ ಸ್ವಲ್ಪ ರವೆ ಕಾಯಿ ಮತ್ತೆ ಸ್ವಲ್ಪ ಹಾಲ್ ಹಾಕಿ ಚೆಂದಾಗ್ ಮಿಕ್ಸ್ ಮಾಡ್ಬೇಕದು ಮಿಶ್ರಣ ಮಾಡ್ಬೇಕ ಅದೆಲ್ಲ ಚೆನ್ನಾಗ ಅ್ರ ಮಿಶ್ರಣ ಎಲ್ಲ ಮಾಡಾದ್ಮೇಲೆ ಮತ್ತೆ ಇದ್ ಮಾಡ್ಬೇಕು ತುಪ್ಪದಲ್ಲಿ ಸ್ವಲ್ಪ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿರ್ತಿಲ್ಲ ಚೆನ್ನಾಗಿೀ ಸುದ್ದಿ ಅದೆಲ್ಲ ಮಾಡಾದ್ಮೇಲೆ ತುಪ್ಪದಲ್ಲಿ ಉಂಡೆ ಕಟ್ಬೇಕದು
ಹೌದಾ
ಹಓ ಚಂದ ಇರುತ್ತೆ ಬಾಳ ಚಂದ ಇರುತ್ತ ಹಾಗೆಲ್ಲ ಏನೋ
ಎಲ್ಲ ಚೆನ್ನಾಗಿ ಬರುತ್ತೆ ಹಾ
ಏ ಬಾಳ್ ಚಂದ ಬರುತ್ ಮಾಡ್ ನೋಡು ಯಾರೋ ಬಂದವ್ರಂದಲ್ಲ ಸಂಬಂಧಿಕ ಕೊಟ್ಟ ನೋಡ್ಡು ಮಾಡಕೊಡು ಮತ್ತೆ ಕೇಳ್ತಾರೆ ಯಾರು ಹೇಳಳ್ ಕೊಟ್ಟಾರಂತ ನೀನ್ ಹೇಳ್ಬೇಕು ಹೇಬುದ ಅಲ್ಲ ನನ್ ಗೆಳೇ ಕೊಟ್ಟ ಅವ್ರ ಅಮ್ಮ ಏನೋ ಮಾಡಿದ್ ಹೇಳತಾರಂತ ಇದ್ ಮಾಡಕೇಳಂತಾನ ನೋಡಾಗ ನಾನು ಅವ್ರ ಮುಂದೆ
ಹೇಳ್ತೀನಿ
ಹ್ಮ ನನ್ನ ಹೆಸರು ಹೇಳ್ಬೇಕಪ್ಪಾ ಮತ್ತೆ ಇನ್ಯಾರ ಹೆಸರು ಹೇಳ್ತಯಾ ಹನ್ ಯಾರ ಹೆಸರುಳ್ಬೇಕಾ ಕೇಳ ಹ್ಮ ಮರಿ ಬಿೇಡ್ರವ ನಮ್ ನಿಮ್ಗೆಲ್ಲ ಹೊಸ ಹಸರು ಗೆಲ್ರಿಿ ಸಿಕ್ಕುದ್ರೆ ಸುಮ್ನ ಆಗ್ಬಿಡ್ತೀರ ನೀವು
ಇಲ್ಲ ನಿಮ್ಮನ್ ಬರಯಕ್ ಆಗತ್ತೆ ಹಂಗಾಗಿದ್ರೆ ಫೋನೇ ಮಾಡ್ತಿರ್ಲಿಲ್ಲ ನಾನು
ಹ್ಮ ಕಖರೆ ಬಿುಡು ಹಾಗಗಾದ್ರು ಬಟ್ ಆಾಕಾಗ ಅನ್ಸತ್ ನಮ್ಗ ನಿಮ್ಗೆಲ್ಲ ಹೊಸ ಹೊಸ ಗೆಳೆಯಂದರು ಸಿಕ್ಕವ್ರೀಗ ನಮ್ನೆಲ್ ನಿೆತ್ ಮಾಡ್ಕೊ
ಹ ಇಲ್ಲ ಇಲ್ಲ - ಬಾಳ್್ಯದ್ ಗೆೇಳದನ ಹೆಂಗು ಮರ್ಯಕ್ ಆಗಲ್ಲ ಲ್ಲ
ಹ ಹಾ ಹಾ ಸರಿ ಗೆಳ್ತಿ ಆಯ್ತು ಮತ್ತೆ ಕರೆ ಮಾಡ್ತೀನಿ ನಾವಪ್ಪ ಏನೋ ಕರೆ ಮಾಡ್ತವ್ರಾ
ಹಾ ಸರಿ ಸರಿ